ಹಲೋ ಅಪ್ಪಿ ಕೇಳೋಸತೆಲ್ಲ ಅಪ್ಪಿ ಹ ನಮಗೂ ಕೇಳೋಸತೆ ಅಪ್ಪಿ ಏನ್ ಮಾಡ ಹಂತರಾಪಿ
ಏನಿಲ್ಲಕ್ಕ ಇಲ್ಲಿ ಒಂದು ಪಾರ್ಕ್ ಇತ್ತು ಕುಂತಿದ್ದೆ ಬಂದು
ಹೌದನಪ್ಪಿ ನಾವು ಏನಿಲ್ಲ. ಪಿ ಕೂತ್ಕೊಂಡಿದಿವ ನೋಡ್ ಅಪ್ಪಿ.
ಕೆಲ್ಸ.
ಕೆಲ್ಸ ಅಪ್ಯ ಈಗ ಸ್ವಲ್ಪ ರೆಸ್ಟ್ ಅಪ್ಯ ನಮ್ದು ಏನಂದ್ರ ಒಂದ್ ಸ್ವಲ್ಪ ನೀರ್ ಅದು ಕುಡಿಬೇಕಲ್ಲಪಿ ಹೊಲ್ದೊಳಗದೇವಲ್ಲ. ಕುತ್ಕೊಂಡಿದ್ವಿ ಒಂದ್ ಐದ್ ನಿಮಿಷ ಹಾ ಒಂದ್ ಐದ್. ನಿಮಿಷ ಅಂದ್ರಪಿ ಈಗ ಒಂದು ಒಮ್ಮಿಕ್. ಕಲಿ ಅಂತಂದ್ರೆ ಈಗ ಹಂಗ ಕಂಟಿನ್ಯೂ ಮಾಡಿದ್ರ ಒಂದ್ಸಲ ಇದು ಆಕತಲ್ಲಾ. ಹಿಂಗಾಗಿ ಒಂದ್ ಹತ್ ನಿಮಿಷ್ ಕುತ್ಕೊಂಡ ನೀರ್ ಕುಡ್ದ ನಿಮ್ ಕಡೆ ತ. ಹಾ ಹುನಪ್ಪಿ ಅದ ಏನದ್ ಮೂಳ್ ಸಜ್ಜೆನ ಕೇಳಾಕಂತಿದ್ವಿ ಅಪಿ. ಒಂದಂದ ಹತ್ತ ನಿಮಿಷ ಕುೂತ್ಗೊಂಡನೀ
ಈಗ ಆಳ ಬಂದಿದ್ದಾರ ನಿಮ್ಮವರು.
ಹ್ಮ್ ಆಳ್ ಬಂದವಪ್ಯ. ಒಂದ್ ನಾಲ್ಕೈದ ಜನ ಅದರಪ್ಯ ನಾವು ಅಂದ. ಬ್ಯಾರೆಯರ್ದ ಬಂದೇವಪ್ಯ.
ಹ್ಮ ಹಾ ಹಾ.
ಅದ ಅಂದ್ರ ಅವ್ರ ನಾಲ್ಕಜನ್ ನಾವು ಒಂದ್ ಐದ್. ಜನ ಬಂದೇವಪಿ ಅವ್ರು ಈಗ ಚಾ ದು ತೋ. ಮುನ್ನೂರು ರೂಪಾ ಕೊಡ್ತಾರಪ್ಯ ಒಂದ ದಿನಕ್ಕ.
ಪರವಾಗಿಲ್ಲ ಅಲ್ಲ ಕಾ ಚೆನ್ನಾಗ್ ಕೊಡ್ತಾರೆ. ನಮ್ ಕಡೆ ಇನ್ನೂರ ಐವತ್ ರೂಪಾಯಿ ಜಾಸ್ತಿ. ತಿ ಅಂದ್ರೆ.
ಹೌದನ ಅಪ್ಪಿ ನಮ್ ಕಡೆ ಮುನ್ನೂರು ಕೊಡ್ತಾರಪಿ. ಬೆಳಿಗ್ಗೆ ಆರರಿಂದ ಹನ್ನೆರಡು ಗಂಟೆ ತನಕ ಬಂದ್ರಪ್ಪ್ಯ ಮುನ್ನೂರು. ಹನ್ನೆರಡರಿಂದನ ಮತ್ತತ್ ಕಂಟಿನ್ಯೂ ಮಾಡ. ತೇವ ಅಂತಂದ್ರ. ಎರನೂರುೂಪಾಯ ಜಾತಿ ಕೊಡ್ಾರೆ ಐ ಗಂೆ. ತನಕ ಮಾಡಿದ್ರಪ್ಪ.
ಐದ್ ಗಂಟೆವರೆಗ ಮಾಡಿದ್ರ
ಐದ ಗಂಟೆರೆಗೆ ಮಾಡ. ಆದ್ರ ಐದ್ನೂರು ರೂಪಾಯಿ ಕೊಡ್ತಾರ ಬೆಳಿಗ್ಗೆ ನಾವ್ ಈಗ ಹತ್ತರಿಂದ ಆರು ಗಂಟೆ ಬಂದ್ವಿ ಅಂದೆ ಮುನ್ನೂರು ರೂಪಾಯಿ ಕೊಡ್ತಾರ.
್ ಭಾರಿ ಚೆನ್ನಾಗಲ್ಲಕ್ಕ ನಮ್ ಕಡೆ ಎಲ್ಲ ಬೆಳಗ್ಗೆ ಬೆಳಗ್. ಬೆಳಗ್ಗೆ ಒಂಬತ್ತು ಗಂಟೆ ಬಂದ್ರೆ ಸಾಯಂಕಾಲ ಐದ್ ಗಂಟೆಗೆ ಹೋಗ್ತಾರೆ
ಹೌದನಪಿ ನಮ್ ಕಡೆ ಎಲ್ಲಾ ಹೊಲ ಇದ್ದೋರ್ಕಿಂತನಪಿ ಈಗ ಈಗ ನಾವೆಲ್ಲಾ ಕೆಲ್ಸ ಮಾಡ್ತೇವಲ್ಲಾ ನಮ್ಗ ಬಾಳ ಇದ್ ಲಾಭ ಪ್ರಾಫಿಟ್ ಐತಿ ಅಪಿ ರೈತರಿಗ ಏನ್ ಲಾಭ ಇಲ್ಲ ಇದ್ರಾಗ ಬೆಳಿಗ್ಗೆ ಏನು ಏಳು ಆರು ಗಂಟೆ ಅಂದ್ರೆ ವ ಏಳು ಗಂಟೆಗ್ ಬರ್ತೇವಿ ಹೊಲಕ್ ಹನ್ನೆರ ಗಂಟೆಂದ್ರ ಮತ್ತ ಮನೆಗ್ ಹೋಗ್ಬ ಬಿಡ್ತೇವಿ
ಹಾ ನಿವಗೆ ಗಂಟೆ ಲೆಕ್ಕ ನಿಮ್ಗೆ
ಹ್ಮ ಗಂಟೆ ಗಂಟೆ ಲೆಕ್ಕಪ್ಪ ನಮ್ದು ಆರು ಗಂಟೆಯಿಂದ ಹನ್ನೆರಡು ಗಂಟೆ ಆ. ತಂದ್ರ ಆ ಹೊ.
ಹ ಹೋಗ್ಬಿಡ್ತಾರೆ ಯಾರು ಮಾತು ಕೇಳಲ್ಲ.
ಯಾರ ಮತ್ತ ಕಂಗಲ್ ಟೈಮ್ ಆತ್ ನಂದ್ ಬರ್ತಾನಿ ಬರ್ತಾನಿ ಹನ್ನೆರಡ್ ಗಂಟೆ ಆತ್ ಅಂದ್ ಬಿಡ್ತಾರತಿ.
ಹ್ಮ. ಅಷ್ಟಕ್ಕೆ ಮತ್ತೆ ಈ ರೈತರಿಗೆ ಹೆಂಗ್ ಲಾಸ್ ಅದ.
ರೈತರಿಗ ಅಪ ಅಂದ್ರ ಇನ್ನು ಏನಾದ್ರ ಆರು ಗಂಟೆ ಅಂದಿರ್ತಾರಪ ಆರ ಊರಿಗೆ ಬರ್ತಾರ ಏಳ ಗಂಟೆಕ್ ಬರ್ತಾರ. ಅವ್ರ ಮತ್ ಏನ್ರ ನಾವು ಇವತ್ತ ಏನಾದ ಇಷ್ಟ ಕಂಟೆಕ್ ಬಂದಿರಿ ಹಂಗ ಹಿಂಗ ಅಂದ್ರಪ್ಪ ಮತ್ ನಾಳೆ ಆ ಹೊಲಕ್ ಬರಂಗಿ ಅಲ್ ಅವರು.
ಆಳ್ಗಳು ಬರಲ್ಲ.
ಬರಂಗಿಲ್ಲಪ್ಪ ಇವತ್ಏನ್ ನವು ಕಂಡೀಷನ್ ಮಾಡಿದ್ವಿ ಅ್ರ ಇಷ್ಟ ಗಂಟೆಗೆ ಬಬಬೇಕಕ್ ಇಷ್ಟ ಗಂಟೆಗೆ ಹೋಗ್ಬೇಕ ಅಂದ್ವಿ ಅಂದ್ರೆ. ನಾಳೆ ನ ಹೊಲಕ್ಕಾಬರಾಂಗಪ್ಪಿ ಅವರ. ಹ ಏನ ನಿಮ್ ಬಾ ಕಂಡೀಷನ್ ಹಾಕ್ತಿೀರಿ ನೀವು ಅಷ್ಟ. ಇಷ್ಟ್ ಮಾಡ್ಬೇಕಕ್ ಇಷ್ಟ್ ಮಾಡ್ಬೇಕ ಅಂತ ಹೇಳ್ತೀರಿ. ನ ಮತ್ ಬ. ಹೊಲ ಅದವು ಬ್ಯರೆ. ಕಡೆ ಹೋಗಕೇ ಅಂತ ಹೇಬಿಡ್ತಾರೆ.
ಅವರು ಗಡಿಿಯಮೆಟು.
ನಮ್ ಕಡೆ ಎಲ್ಲಾ ಅಂದ್ರ ನಮ್ ಕಡೆ ಕಂಪ್ನಿ ಜಾಸ್ತಿ ಅದಪ್ಯ. ಇದು ಏನದು ಐಸ್ ಐಸ್ ಕ್ರೀಮ್ ಅಕ್ಕಪಲಿ. ಕ ಎಲ್ಲಾಪುರ್ ಸೈಡು
ಹ್ಮ್ ಹ್ಮ್ ಹ್ಮ್
ಐಸ್ ಕ್ರೀಮ ಇಂದು ಅಲ್ಲಿ ಹೂಕ್ಕಾರಪ್ಪೆ ಮತ್ತೆ ಇಲ್ಲಿ ರಾಮ್ ನಾಳ್ದಾಗ ಜ್ಯೂಸನ್ ಪ್ಯಾಕ್ರಿ ಐತೆಪ
ಹಾ ಹಾ
ಏನೋ ಕಾಡನ್ ಕೊಪ್ಪ ಕಡೆ ಮೆಡ್ಸನ್ಪ್ಪೆ ಇವು ಇಂಜೆಕ್ಷನ್ ಟು ಕಲೋ ಹ್ಮ್ ಹ್ಮ್ ಅವನ್ ಎಲ್ಲಾ ಹುನಪ್ಪಿ ಅವನ ಎಲ್ಲ ಪ್ಯಾಕಿಂಗ್ ಮಾಡಕ್ ಒಕ್ಕಾರಪ್ಪೆ
ಹಬ ಎಷ್ಟ ಕೊಡ್ತಾರಕ್ಕ ಅಲ್ಲಿ ದಿನಕ್ಕೆ
ಅಲ್ಲಿ ಬಾಳ್ ಕೊಡಂಗಿಲ್ಲಪಿ ಅಂದ್ರ ಕಾಂಟ್ರಾಕ್ಟ್ ಮಷಿನ್ ಮ್ಯಾಗ ಅಂತಂದ್ರ ಕಾಂಟ್ರಾಕ್ಟ್ರ್ ಥೂ ಹೋಗಿರ್ತಾರಲ್ಲ ಪ್ಪಿ ಅವ್ರ ಕೆಲ್ಸಕ್ಕ ಅವ್ರಿಗೆ ಮುನ್ನೂರ ಐವತ್ ಮುನ್ನೂರ ಎಂಬತ್ ಹಿಂಗ್ ಕೊಟ್ರಂದ್ರಪಿ ಅವರು ಇಪ್ಪತ್ ರೂಪಾಯಿ ಕಮಿಷನ್ ಅಂತಂದು ತಗೊಂತಪಿ ಅವರು ಒಬ್ಬ್ರಂದ ಇವ್ರ ಹೇಳದ ಒಂದ ದಿನಕ್ಕೆ ಹ ಹಾ ಮಿನಿಮಮ ಒ ಒಂದ ದಿನಕ್ಕೆ ಮುನ್ನೂರ ಎಂಬತ್ತು ರೂಪಾಯಿ್ ತೆಪ್ಪಿ ಅವಔಟ್ ಇವ್ರರಿಗ ಮೂರುವರಿ ನೂ ರೂಪಾಯಿ ಕೊಟ್ಟು ಮೂವತ್ ರೂಪಾಯಿ ಲಾಭ ತೊಂತಾರ ಪ್ರತಿಯಬ್ರು ಒಂದ್ ದಿನ ಕಪಿ
ಬಬ ಕಾಂಟ್ರಾಕ್ಟರ್
ಹ್ಮ್ ಕಾಂಟ್ರಾಕ್ಟರ್ಗೆ ಬಹಳ ಲಾಭ ಐತೆ ತಾಪ್ಪಿ ಇವ್ರ ಬೆಳಗ್ ಒಂಬತ್ ಗಂಟೆ ಹೋದ್ರೆ ಇಲ್ಲ ಆರ ಗಂಟೆಗೆ ಬರ್ತಾರಪ್ಪೆ
ಹಾ ಹೌದ್ ನೋಡ್ಯಕ್ಕ ಇವ್ರ ದುಡಿಯೋದು ಅವ್ರ ಅವ್ರ ಕೊಡ್ಬೇಕು
ಪ್ಪಿ ರಾಮನಾಳ ಬಾಳ ಚಲ ಐತಪ್ಪಿ ಅದ ಟ್ರಾಪಿಕಲ ಅಂತ ತಂದಲಿ ಜೂಸಿನಂ ಪ್ಯಾಕ್ಟ್ರೀ ಐತಪಿ ಸ್ಟಾರ್ಟಿಂಗ್ ಐದನೂರು ರೂಪಾಯಿ ಕೊಡ್ತಾರ ಅಲ್ಲಿ ಏನ್ ಬೆಂಡೆ ಕಾಯಿ ಅದ್ ಬಂದಿರ ಲ್ಲ ಬೆಂಡಿಕಾಯಿ ಗೊತ್ತಲ್ಲ ಹ್ಮ್ ಬೆಂಡ ಕಿ ಮಾವಿನಕಾಯಿ ಮತ್ತ ಪಪ್ಪಾಯಿ ಇವೆಲ್ಲಾನೂ ಇದು ಮಾಡ್ಯ ಇದು ಅಪ್ಪಿ ಆ ಬೆಂಡಿ ಕೈನಾ ಅವ್ನ್ಲ್ ಆ ಕಡೆ ಔಟ್ ಆಫ್ ಸ್ಟೇಟ್ ಕಳಸ್ತಾರಪಿ ಅವನ ಅಂದ್ರ ಸೀಜನ್ ವೈಸ್ ಅಪಿ
ಹ್ಮ್ ಹ್ಮ್ ಹ್ಮ್
ಇ ಮಾವಿನ ಕಾಯದ ಜ್ಯೂಸಿಗೆ ಅದ ಇ ಮಾಡ್ತಾರ ಪ ಅಮ್ಮತ್ ಅವ ಏನ ಕಟ್ ಮಾಡೋದು ಅವ ಏನ ಎಲ್ಲ ಇದು ಮಾಡ್ತಾರಪ್ಪೆ ಏನ್ ಹ್ಮ್
ಮಾಡಿ ಪ್ಯಾಕ್ ಮಾಡೋದು ಅಂತೆ ಎಲ್ಲ ಮಾಡ್ಾರೆ ಸರಿ
ಪ್ಯಾಕ್ ಮಾಡ್ತಾರ ಮತ್ ಜ್ಯೂಸಿಗೆ ಸಂಬಂಧ ಪಟ್ಟಿದ್ವಿ ಅಏಂದ್ರ ಇದ್ ಅಂದ್ರ ಜ್ಯೂಸು ಮಾಡ್ತಾರ ಅಲ್ಲಿ ಹ್ಮ ಹಗೆಲ್ಲಾ ಮಾಡ್ತಾರಪ್ಪ ಒಟ್ಟಾರೆ ಚಲ ನಮ್ಮ್ ಮನಯ ನಮ್ ಕಡೆಯ ಮನೆಯ ಒಳಗೆ ಎಲ್ಲಾ ಹಂಗಗೆ ಹೊರಗಡೆ ಏನ್ ಕಳಸಂಗಿಲ್ಲ ಅಪ್ಪಿ ಹಿಂಗಾಗಿ ನಾವು ನಮ್ದ ಏನ್ ಇದ್ದಾಗ ಅಷ್ಟೆ ಹೋಗೋದು ಮ ಮತ್ತು ಮನೆಯೊಳಗ್ ನಮ್ ಕೆಲ್ಸ ಮುಗಿಸ್ೋಣ ಅಂದ್ರ ಮನ್ಯಾಗ ನಮ್ಮ ಮನ್ಯಾಗ ಏಜ ಅದಾರದಾರ ಅಪ್ಯ ಅಜ್ಜ ಅಮ್ಮ ನಮ್ಮ ಮನಿಯರ ಅಪ್ಪ ಮತ್ತ ಅಮ್ಮ ಅವರು ಒಂದ ಸ್ವಲ್ಪ ಏಜ್ ಆಗ್ಯಾರಲ್ರರಿ ಹಿ ಹಾಗಾಗಿ ಮನ ಒಳಗ ಕೆಲಸ ಆದ ಮುಗಸು ಕಂಡು ಓ ನಮ್ದ ಏನ್ರ ಇದ ಇದಾಗಷ್ಟ ಬರ್ತೇವ್ರಿ ಅಂದ್ರೆ ನಮ್ದ್ ಹಜ್ ಬಾಜು ನಮ್ಮ್ ಮಾಮಾರದ ಹಿಂಗ ಏನ್ ಇರ್ತೈತಿ ಅಲ್ರಿ ಅವವಾಗಷ್ಟ ಹೊಲದದ ಹಂಗ ಹೋಗಿರ್ತೇನ್ರಿ
ಹ್ಮ ಅಂದ್ರೆ ನಿಂದಷ್ಟೇ ಮಾಡ್ಕೊಂತ್ರೆ ಬೇರೆ ದೇನ ನೀ ಹೋಗಲ್ಲ
ಬೇರೆಯವರದು ಅಂತ ಅಂದ್ರೆ ನಾವ್ ಈಗ ನಮ್ಮ್ ಅ ಹಜ್ ಬಾಜು ಇರ್ತಾರಲ್ಲ ಯಾವ್ರದ್ದ ನಾವು ಹಿ ಕಿವ ನಮ್ದ ಅವರು ಬರ್ತಾರ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಮಾಪೆ ಹಂಗೆಲ್ಲಾ ಹೋಗಿರ್ತೆ ಮತ್ತೆ ತಪ್ಪಿ ಮಳಿಯೋದಾಗೇತೆೆನಪಿ
ಹ್ಮ್ ಅಕ್ಕಾವಾಗ್ಲ ಆಗಿತ್ತು ನೀ ಎರಡು ಮೂರ್ ಕರೆಕ್ಟ್ ಆಗ ಮಳೆ ಆಗ್ತಿಲ್ಲ ನಮ್ಮೂ ಕಡೆ ಅಂತ ಆಗ್ತಿರ ಅ ಇಲ್ಲಿ ಬೆಂಗಳೂರಿಲ್ಲಿತ್ತ ಒಂದ್ ಮೂರ್ ದಿನ ಕೆಳಗಡೆ ಬಂದಿತ್ತು ಏನೋ ಬಂದಿಲ್ಲ
ಹಾ ಹ್ಮ ಹೌದನಕ ಮತ್ತಪಿ ನಿಮ್ ಕಡೆ ಜಾತ್ರೆ ಅದ ಹಾಕವನಪಿ ಈ ಕಡೆ ಮಳಿನ ಇಲ್ಲಪಿ ಒಂದ ಒಂ ಟೈಮ್ ಮಾಡಕತಿ ಒಂದ್ ಟೈಮ್ ಬಿಸಲಾಕತಪ
ಹ್ಮ್ ಹ್ಮ
ಅಪ್ಪೆ ನಿಮ್ ಕಡೆ ಜ ಮಾಡ ಮಾಡಾಗೆ ಅಪ್ಪಿ ಮಳಿ ಬಂತನ ಅನ್ನಂಗ ಆಗಿ ಮಳಿ ಹೋಗ್ಬ ಬಿಡ್ತೈದೆ ಅಪ್ಪಿ ಬರಂಗಿಲ್ಲ
ಹ್ಮ್
ಅಪ್ಪೆ ನಿಮ್ ಕಡೆ ಜಾತ್ರಿ ಅದು ನ ಜಾತ್ರೆ ಅದು ಹಾಕವಲ್ಲ ಅಪಿ
ಹಾ ಆಗ್ತವ ಅಕ್ಕ ಅದ್ಯಾಕ ನೀವ್ ಅಂದ್ರಲ್ಲ ಅವಾಗ್ಲೇ ಈಗ ಮದವೆ ಮಾಡ್ ಕಳಸ್ತೀವಂತ ಹಾ
ಹ್ಮ್ ಹ್ಮ್ ಹ್ಮ್
ಆ ರೀತಿ ನಮ್ಮ್ ಊರ ಕಡೆನು ಐತಿ ಅಕ್ಕ ಸಂಪ್ರದಾಯ ಅದು
ಹೌದನ ಅಪಿ ಎಲ್ಲ ಹ ಹ ಹಾ ಹಾ ಹೌದಪ್ಪಿ ಇವು ಎಲ್ಲಾ ಹೆಣ್ಣ ದೇವರು ಹೆಣ್ಣ ದೇವ್ರು ಮಾಡ್ತಾರಲ್ಲ ಕರೆ ಮಾಡ
ಹಾ ಹಾ ಹ
ಇಲ್ಲಪ್ಪಿ ನಮ್ ಕಡೆ ಅಷ್ಟ ಇದು ಅಂದ್ರ ನಮ ಹ್ಮ್
ಎಲ್ರು ಮೊನೆಲು ಎಲ್ಲರು ಸ್ವೀಟ್ ಮಾಡತಾರಕ್ಕ ಸ್ವೀಟ್ ಮಾಡ್ಬಿಟ್ಟು ಹ ಒಂದೊಂದು ಈರುಳ್ಳಿ ಒಂದ್ರಡು ಮೂರ್ ಮೆಣಸಿನ್ಕಾಯಿ ಟೊಮೆಟೊ ಅವೆಲ್ಲ ಇಟ್ಟು ಆ ಸ್ವೀಟ್ ಮೇಲೆ ಇಟ್ಟು ಎಲೆ ಇರ್ತದಲ್ಲ ಎಲೆ ಮೇಲೆ ತಂದ ಇಡ್ತಾರೆ ಆ ಎಲ್ರ ಮನೆಯಿಂದ ತಂತನ್ ಅದ್ರ್ದು ನಮ್ ಗುಡಿ ಮುಂದೆ ತಂದ ಇಡ್ತಾರಕ್ಕ ಎಲ್ರು ಆಮೇಲೆ ಒಬ್ ಒಂದೊಂದು ಅದನ್ನ ಇಟ್ಟು ಒಂದ್ ಪೂಜೆ ಮಾಡ್ತಾರ ಎಲರು ದೊಡ್ಡದಾಗಿ ಪೂಜೆ ಮಾಡ್ಬೇಕು ದು ಸಾಯಂಕಾಲ ಏನ ಅದು ಏತ್ಕೊಂಡ್ ಹೋಗಿ ಊರು ಆಚೆ ಹೋಗಿಬಿಟ್ಟ ಬರ್ತಾರೆ ಸರೆ
ಹೌದನ ಅಪಿ
ಹಾ ಎಲ್ರು ಒಂದ್ ಎತ್ಕೊಂಡ ಹೋಗಿ ಒಂದ್ತಿ ಓಡ ರದ ಮತ್ತೆ ದೇವರು ಬಂದಿರುತ್ತೆ ಪೂಜಾರಿಗೆ ಆ ದೇವರು ಪೂಜಾರಿ ಒಂದು ಇರ್ತಲಕ್ಕ ಜನ ಬಾಕೊಳ್ತಾರ ಅಂತ ಏನಂತಾರಲ್ಲ ಆ ಚಾಟಿ ಇರುದಲ್ಲಕ್ಕಾ ಚಾಟಿ ಚಾಟಿ ಆ ಚಾಟಿ ಯಾರು ನಿಂತ್ಕೊಂಡ್ರೆ ಅವ್ರರು ಹೊಡೆಗ್ ಹೋಗ್ತಾರೆ ಪೂಜಾರಿ
ಹೌದನಾ ಅಪಿ ಒಂದ್ ತರ ಚೆಂದ ಅನಸ್ತತಿ ಎಲ್ಲ ಅಪಿ ಹಂಗೆಲ್ಲಾ ನೋಡಾಕ ಹ್ಮ್ ಹ್ಮ್ ಹ್ಮ್ ಹ್ಮ್
ತಗೊಂಡು ತ್ತಿರ್ಬೇಕು ಹಂಗೆ ಎಲ್ರು ನಿಲ್ಲಂಗಿಲ್ಲ
ಹೌದನಪ ಮತ್ತಪಿ ಜಾತ್ರೆರು ನಡಿತ ಹಪಿ ನಿಮ್ ಅ ಕಡೆ
ಹಕ ಜಾತ್ರೆ ನಡೀತದೆ ಅಂದ್ರೆ ಒಪ್ಪತ್ತೇಶ್ವರ ಸ್ವಾಮೀಜಿ ಅಂತದೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ನಮ್ ಕಡೆನ ನಮ್ ಕಡೆ ಉಳ್ವಿ ಜಾತ್ ಪಾತ್ರೆ ಅಂತ ಒಂದು ಮಸ್ ಅಪೆ ಉಳಿವಿ ದಾಂಡಲಿ ಕಡೆಪ್ಯ ಉಳಿವಿ ಬಸವಣ್ಣ ಫೇಮಸ್ ಅಪ್ಯ ಎಷ್ಟೋ ಉ ಉಳಿವಿ ಬಸವಣ್ಣ ಅಂತಂದ ಏನದು ಬಾ ಪೇಮಸ್ ಅದು ದಾಂಡಲಿ ದಾಂಡಲಿ ಕಡೆ ಬರ್ತತಿ ಅಪ್ಯಾರ ದಾನಡಲಿ ಸೈಡ್ ಬರ್ತೈತಿ ಅಪ್ಪಿ ಅದು ಉಳ್ವವಿ ಮತ್ತತ್ ನಮ್ ಕಡೆ ಎಲ್ಲಾ ಮುಂದ ಗುಡ್ಡ ಅಪಿ ಗತ್ತಾನ ಸೌದತ್ತತಿ
ಎಲ್ಲಮ್ಮ ಹಾ ಸೌದತ್ತ ಎಲ್ಲಮ್ಮ ಭಾರಿ ಫೆಮಸ್ ಅಲ್ಲ
ಹ್ಮ ಬಂದಿದ್ರಿ ನಪ ಯ ಒಂದ್ಸಲ ಅರಲ್ಲಿ
ಇಲ್ಲ ಬಂದಿಲ್ಲಕಂದ್ರೆ ಭಾರಿ ನಮ್ರ್ ಕಡೆ ಎಲ್ಲಾ ಇದ್ದಾರೆದ ಬೆಳ್ಕೊಂತಾರೆಲ್ಲ
ಹ್ಮ್ ಹ್ಮ್ ಅಂದ್ರಪ್ಯ ಈಗ ಎಲ್ಲಾ ಮುನ್ನದು ಹೊತ್ತಿರ್ತಾರಲ್ಲ ಅಪ್ಯ ಅವ್ರೆಲ್ಲಾ ಬಂದಿರ್ತ ಹ್ಮ್ ಹ್ಮ್ ಹ್ಮ್ ಅವರೆಲ್ಲ ಬಂದಿರ್ತಾರಪಿ ಅಲ್ಲಿ ಎಲ್ಲೆಲ್ಲಾ ಪಡ್ಲಿಗೆ ಅದ ತುಂಬಿಸತಾರ ಅಪಿ ಅಪ ಅದು ಕಟ್ಟಗೀ ಮಾಡಿರ್ತ ಹ ಮಾಡ್ಲ ಅಂತ ಅಂದ್ರೆ ಹಿಂಗ ಅದು ಇದು ಬೆತ್ತದಿಂದ ಇದರಿಂದ ಮಾಡಿರ್ತಾರಲಪಿ ಅದ ಏನದು ಹ್ಮ್ ಇದು ಬುಟ್ಟಿ ಟೈಪ್ ಇರ್ತಾವಲ್ಲಪಿ
ಹಾ ಹಾ ಬುಟ್ಟಿ ಟೈಪ್ ಮಾಡ್ಬಿಟ್ಟು ಅದ್ರಲ್ಲೆಲ್ಲಾ
ಹ ಅಕ್ಕಿ ಹಾ ಅಕ್ಕಿ ಅದೆ ಎಲ್ಲ ಹಾಕಿರ್ತಾರ ಅಪೆ ಅಂದ್ರ ಈಗ ಅವರು ಒಬ್ಬೊಬ್ಬರ ಮನಿಯೊಳಗ ಎಲ್ಲಾ ಮುಂದ ಹೊತ್ತಿರ್ತಾರಲ್ಲಾಪಿ
ಹ್ಮ್ ಹ್ಮ್
ಹಂಗ ಕಂಟಿನ್ಯೂ ಅಂದ್ರ ಈಗ ಒಬ್ಬ್ರ ಯಾರ ಅಜ್ಜಿ ಇದ್ರಂದ್ರ ಅವರು ತೀರ್ಕೊಂಡ್ರ ಅಂದ್ರ ಮತ್ ಅವ್ರಿಗೆ ಮತ್ ಅವ್ರ ಕಟ್ತಾರ ಪ ಮೂತ್ ಕಟ್ಟ ಟ್ಟಿ ಎಲ್ಲಾ ಮುನ್ನದ್ ಹೊರಸಿರ್ತಾರಲ್ಲ ಪ ಅವಾಗ ಅಲ್ಲೆಲ್ಲಾ ಬಂದು ಮತ್ ಕಟ್ಟಿ ಏನಾದ ದೇವ್ರಿಗೆ ಅಭಿಷಕ್ ಅ ಮಾಡ್ ಹಣ್ಕಾಯಿ ಮಾಡಸ್ಕೊಂಡ್ ಮಾಡ್ ಕಟ್ತಾರಲ್ಲ ಅವರು ಮಂಳವಾರ ಸು ಶುಕ್ರಾರ ಉಪಾಸಿರ್ತಾರಪ್ಯ ಮತ್ತ ಐದ್ ಮನಿಗೆ ಹಿಂಗ ಇಲ್ಲ ಇಲ್ಲ ಊಟ ಒಂದ ಒನ್ ಟಮ್ ಊಟ ಮಾಡ್ತಾ ರಫಿ ಟೈಮ್ ನಷ್ಟ ಮಾಡ್ತಾರಾ ಬೆಳಿಗ್ಗೆ ಅವ್ರ ಹಿಗೆ ಬೆಳೆ ಏನ್ ಮಂಗಳಾರ ಶುಕ್ರವಾರ ಅಪ್ಪಿ ಒಂದ್ ಐದ್ ಮನಿಗೆ ಬಿ ಭಿಕ್ಷೆ ಬಿಡ್ಕಂಬ ಬರದಪ್ಪಪ ಭಿಕ್ಷೆ ಅಂತ ಅಂದ್ರ ಅಪಿ ಹಂಗಲ್ಲ ಅವದ ಪದ್ಧತಿ ಐತಿ ಅಪಿ ಅದ ಒಂದ್ ಐದ್ ಮನಿಗ್ ಹೋಗ್ಲೇಬೇಕನ್ನೋದ ಇಲ್ಲ ಅಲ್ಲೇ ಇಲ್ಲಿ ಹೋಗ್ಯಪ್ಪ ಎಕ್ಕಯ್ಯ ಜೋಗಯ್ಯ ಅಂತಾರಪೇ ಹಂಗನತಿಗೆ ಅವರು ಬಂದ ಅಕ್ಕಿ ಅವ್ರ ಮನಾಗ ಜೋಳ ಇದ್ರ ಜ ಹ್ಮ್ ಹ್ಮ್ ಅಕ್ಕಿ ಇದ್ರ ಅಕ್ಕಿ ಜೋಳ ಇದ್ರ ಜೋಳ ಅವ್ರ ಮನಿಯೊಳಗೆ ಏರ ಅಡ್ಗೆ ಮಾಡಾಕಂತ ರೊಟ್ಟಿ ಹಿಂಗ ಏನಾದ ರಪ ಒಟ್ಟು ಯಾರ ಕರ್ಲಿ ಅಪಿ ಅವ್ರು ಅಲ್ಲ ಅನ್ನಂಗಿಲ್ಲಾ ಊಟ ಮಾಡಬೇಕು ಕೋರ್ನ್ಗ ಕರದ್ರ ಚಾ ಕುಡಿ ಬೇಕು ಇಂಗೆಲ್ಲ
ಹ್ಮ್ ಹ್ಮ್ ಹ್ಮ್ ಸರಿಯಕ್ಕ ಆಯ್ತು
ಹ್ಮ್ ಹ್ಮ್ ಹ್ಮ್
ಹಕ್ಕ ಬಾಯ್